ಹೇಳಪ್ಪ ಹಾತ ಆದಿ ಇನ್ನೊಂದು ಆರ್ ನಿಮಷ ಇನ್ನೊಂದು ನಾಕ ನಿಮಿಷ ಆ ಇದು ಎರಡು ಮೂವತ್ತೈದಕ್ ಹೋಗಕಿನಿ
ಈಗೇನಿಗ ಕಟ್ ಮಾಡಲೇನ ಹತ್ತು ನಿಮಿಷ ಮಾತಾಡದ ಆಗುತ್ತ ಮೂವತ್ನಾಕ ಮೂವತ್ನಾಲ್ಕ ರ ತಾನ ಆಗುತ್ತ ನೋಡ
ಹ್ಮ್ ಮೂವತ್ನಾಕಲ್ಲ ಹ್ಮ ಸರಿ ಮೂವತ್ನಾಕ ಆದ್ರೂ ಓಕೆ
ಇಲ್ಲಾ ಇಷ್ಟ್ ಇಷ್ಟ್ ಮಾಡಣ ನೋಡ್ರಿ ಈಗ ಫಸ್ಟ್ ತೋರ್ಸೊಂಡ ಬರಂದ್ ನೋಡೋಣ ಅದ ತೋರ್ಸ್ಕೊಂಡ ಬಂದ ಮೇಲೆ ಒಂದ್ ಹದನೈದ ಇಪ್ಪತ್ತ ದಿವಸ ಬಿಟ್ಟು ಹುಬಳ್ಳಿ
ಹ್ಮ್ ಹ್ಮ್
ಆಮೇಲೆ ಒಂದ ಇಪ್ಪತ್ತ ದಿವಸ ಬಿಟ್ಟ ಆಮೇಲೆ ಎಫ ತಗೋಕ್ ರಪ ಜೋಡಸ್ಕೋ
ಏನು
ಫಸ್ಟು ಡಿಸೆಂಬರಾಗ ತೋರಿಸಿಕೊಂಬರೋಣ
ಹ್ಮ್
ಇಲ್ಲಾಂದ್ರೆ ಆದಿ ತೋರಷೆ ಬಂದ್ ಬಿಡಮ್ಮ ತೋರಷೆ ಬಂದು ಅಕಿಂದು ಇದು ಲೇಟ್ ಅಲ್ಲ ಮದ್ವಿ ಯ ಫೀಲಿಂಗ್
ಹ್ಮ್ ಆಯ್ಕಿ ಹುಬ್ಬಳ್ಳಿಗ ಹೋಗೋದೇನ್ ಬ್ಯಾಡ ಬಿುಡು ಇವಾಗ ಹ್ಮ
ಹಿಗ ನಾರ್ಮಲ್ ತೋಂಬಾ ಅವೇ ಹಂಚಿ ತರಕ್ ಬಾರೆ ಇಂಥ ನಾರ್ಮಲ್ ತರಕ್ ಬಾರೆ ಮತ್ತೇನ ಬುರ್ಕ ತಗೊಂಡ್ರೆ ಇನ್ನೊಂದು ಅದು ಬೇಡ ಸರಿಯ ಆಗ್ತಾ ಇಲ್ಲ ನನ್ಗ ಎನೇನ ಅಂದಿ ಮತ್ತೆ
ಹ್ಮ್
ಅಲ್ಲಿ ಬುರ್ಕಾದ ಶಾಬಜಾರ ಹೆಂಗ್ ಬೇಕ್ ನಿಂಗ್ ಬುರ್ಕಾ ಎಲ್ಲ ತಟ್ಟ
ಸರಿ ಹೋಗ್ಬರಾನ ತಗೋ ಹೋಗ್ ಬರಾನ ಬರ್ತನಿ ಬರ್ತನಿ
ಅಲ್ಲಿ ಅದೆ ನಾರ್ಮಲ್ ಮನ್ನಿ ಯಾವುದ ಹೆಸರು ಕಲ್ಲರದ ಹಾಕ್ಕೊಂಡಿದ್ದೆಲ್ಲ ಡ್ರೆಸ್ ಅಂತ ಇಂಥವು ನಾರ್ಮಲು ವೇಲು ಇಂಥವು ಬುರ್ಕಾ ಇಂಥವ ತಗೊಂಬರೋಣ ನಾವು
ಹ್ಮ್ ಸರಿ ಸರಿ ಸರಿ ಅಲ್ಲ ಎಲ್ಲೆದಿ ನೀನ
ಇಲ್ಲೇದೆ ಪ್ರಕಾರ
ಎಲ್ಲಿ ಗಾಳಿ ಎಷ್ಟ ಬಿಟ್ಟೈತ್ ನೋಡು
ಹ್ಮ
ಹೋತ್ ನೋಡ
ಹ್ಮ್
ಕೇಳುತ್ತಿಲ್ಲ
ಹ್ಮ್ ಹೇಳ ಹೇಳ ಅದೇ ಕೇಳಕತ್ತದ ಹ್ಮ
ಹಬ್ಬಳ ಆದ್ಮೇಲೆಬ್ಬ ಹರ್ಮ ಅಷ್ಟೇ ಹುಡಗಿರದ ಒಬ್ಬರ ಒಬ್ಬ ಚೆನ್ನಾಗಿರವು ಚೆನ್ನಾಗಿರುತ್ತ ತಗೊಳೋಣ ಬಲಿ ಮ ಕಷ್ಟ ಮ ಹೆಂಗ ನಿಂಗ ತಿಳಿಯದ ನಿ ಹಾಕೆ ನನಗ ಹೆಂಗ ತಿಳಿಯದ ನಾ ಬ್ಲಾಕ್ ಆಗ್ಯಾವ ನೋಡ ಒಟ್ಟು
ಬ್ಲಾಕೆ ತೋಗಮ್ಮ ನಾನ್ ಬ್ಲಾಕ್ ಸ್ಯಾರಿ ಹಾಕ್ಕಿನಲ‌ ಫೊಟೋ ಬ್ಲಾಕ್ ಇಲ್ಲಾಂದ್ರೆ ಮೆರೂನ
ನೀ ಅಲ್ಲ ವಲಿಮಕ್ ಮತ್ತ ಬ್ಲಾಕ್ ಹಾಕೊಂಡ ಬರತ್ತಿಯಾ ಒಲಿಮಾಕಷ್ಟೆ ಕರೆಕ್ಟ ಚೆನ್ನಾಗಿ ಮ್ಯಾಚಿಂಗ್ ಹಾಕಣ ಲಗ್ನ ಶುಗ್ರ ನಿನಗೆಂಗ್ ತಿಳಿತದ ನೀ ಹಾಕ ನನಗೆ ಹೆಂಗ
ಹ್ಮ್ ಸರಿ
ಬ್ಲಾಕ್ ಚೆನ್ನಾಗಿರು ಹುಡ್ಕಮ್ಮ ಸುಮ ಐದ ಸಾವಿರೂಪಾಯ ಹೋದರು ಚಿಂತಿಲ್ಲ ಯಾರ್ು್ದ ಕೊಡ ಈಗ ಬ
ಹ್ಮ
ಮತ್ತೆ ಈಗ ಇ ಮಾಡ್ಕೊತರೋ ಅನ್ಕಂತಾರೆ ಮತ್ತೆ ಬಾಷನ್ ಮುಂದೆ ಅವರು ಮುಂದೆ ಯಾರು ಮುಂದೆ ಮಾಡಿದ್ರೆ ಪ್ಲಾನ್ ಮಾಡ ಯಾವಾಗ ಕೋಗಡ
ಇಲ್ಲ ಇಲ್ಲ ಹೇಳಲ್ಲ
ನಮ್ ಇಬ್ರು ಮದ್ಯ ಅಷ್ಟೇ ಇರ್ಲಿ ಸರಿ ಫೋನ್ ತಗೊಂಡೊಂತ ತ ಆದ್ಮೇ ನಂದ ೇನ ದೀಪಾವಳಿ ತಗ್ಬಿಟ್ರೆ ಬೆಷ್ಟ ಅಂತ ಐಫೋನ್ ಮತ್ತೆ ಏನಿಲ್ಲ ಅಂತೇನ ದೀಪಾವಳಿ ನೈಐಫೋನು ಆಗ್ಲಿ ನಿಮ್ ಹೇಳದಿಲ್ಲ ಮತ್ತೇನೆ ಹ ದೀಪಾವಳಿಗ್ ತಗೋಳ ಐಫೋಮ್
ಹ್ಮ್ ದೀಪಾವಳಿಗೆ ತಗಳಮ್ಮ ಅವಾಗ ಏನ ಐತಲ್ಲ ಹೊಸ ವರ್ಷನು ಲಾಂಚ್ ಆಗ್ತವಲ್ಲ ಅೇವ್ ಕಡ ಎಲ್ಲಾ ಕಡಿಮೆ ಆಗ್ತಾ ವಂತ ಪ್ರೈಸ್ ಅವಾಗ ತಲ ಆಫರ್ನು ಕೊಡ್ತಾರ ಬ್ಲೂಟೂತ್ ತರ ಕೊಡಬೋುದು ಏನಾರ
ಎಲ್ಲ ಕೊಡ್ತಾರ ಕಡ ರಜಾ ಎಲ್ಲ ಕೊಡ್ತಾರ ಅಲೋ
ಹ ಅಕ್ಕ ಉಂಡೆ ಉಂಡು ಮಕ್ಕಂಡ್ ನೋಡಿ ಎಷ್ಟತ್ತತ್ ಮಕ್ಕಂಡ್
ಮು ರ ಹಲೋ ಹಲೋ ಮುಖಂಡಿಯ ಇಲ್ಲಿ ಮ್ಯಾಗ ಮುಖ ಸಕ್ಕ ರಡೀತಾನ
ಹೂ ಇಲ್ಲಿ ರೂಮ್ ತೆ
ಹ್ಮ ಹಾ
ರೂಮ್ ಆಯ್ತಾೌದ ಇದು ವರ್ಕ್ ಮಾಡ್ತಾರಲ್ಲ ಅವರು
ಹ್ಮ್
ಕೆಲ್ಸ ಮಾಡ್ತಾರ ಶೋರೂಮ್ದಾಗ ಹಲೋ
ಕಾದ್ರ ಅಂತ ಅಂದ್ಯ ಅಂದಲ್ಲ ಅಲ್ಲ ಅವ್ರ ಅಪ್ಪಾಜಿ ಏನ್ ಕೆಲಸ ಮಾಡ್ತಾರೆ
ಅವರ ಅಪ್ಪಜಿ ಬಟ್ಟಿ ಮಾಡ್ತಾರ ಇದು ಗಟಗಕ್ಕೆಂದು ಬಟ್ಟೆ ಮಾಡ್ತಾರಾ
ಹ್ಮ್ ಹ್ಮ್ ಹ್ಮ್ ಅಬ್ಬ ಏನ್ ರುಜಾ ಮೂವತ್ತಕ್ ಮೂವತ್ ಮಾಡೇನಂತಲ್ ೋಜಾವ ಆಶ್ಚರ್ಯ ಆಗ್ ಬಿಟ್ನಿ ನಾನೆ ಹಲೋ ಹಾ ಹೆ ಹ ಅಲೋ ಏ ಹಲೋ ಹಲೋ
ಹಲೋ
ಅದ ಮತಡದ್ ಕೇಳಸತಿಿಲ್ಲಾ
ಸ ಸ ಸ ಸ ಅಲ್ಲೋ ಹರಿ ಏನ್ ಮಾಡೋಡಕತಿ
ಮಾತಡ ನಾತಡದ ಕೇಳಸುತ್ತಾ ಇಲ್ಲ ನಿಿನಗೆ
ಹ್ಮ ಅದ ಕಿವಿ ಟಚ್ ಆಗಿ ಎರೋಪ್ಲೇನ್ ಮೂಡಿಗೆ ಹೋಗುತ್ತತಿ
ಅಯ್ ಹಂಗಬಡ ನೀನ್ ಇವತ್ತು ನೋಡ್ ಕೇಳಿಲ್ಲೆ ಏನ ಹೇಳಕ್ುಂತೆಲ್ಲಾ ಆತಾ ಏನ ಏನನ್ಪಗಿತ್ ನೋಡ್ರ ಅವ ಆ ಕಾದ್ರ ಅಂತ ಅಂದನಲ್ಲ ಬಟ್ಟೆಂಗಡ ಬೂಡ ಆ ಮೂವತ್ತು ಮೂವತ್ತು ರುಜು ಮಾಡನ ಅಂತ ರುಜು
ಏನು
ರೋಜಾ
ಹ್ಮ್ ಹ ಮೂವತ್ತು ಪೂರ ಪೂರಾ ಮಾಡ್ತಾನತ
ಹೌದು ಅದೇ ಅದೇ ಅಂದ ಬೇ್ಪ ಮತ್ತೆ ನಾವ್ ನೋಡ್ ನಮ್ಮ್ನೆಗೆಲ್ಲ ಇದು ಮಾಡಿದ್ರನಾ ಒಂದು್ ಮಾಡಿ ಲೋನ್ ಅಂತಾನೆ ಮಾಡ್ಬೇಕ ಇಲ್ವಾ ಅಂತಂದ್ರ ಮಾಡಕಿಲ್ಲ ಅ ಬೆಳ್ಳ ಬಿಸ ಮಾಡಲಿಲ್ಲ ಅಂತಂದ ಬೇಷ ಮೈನರಿಟಿ ಹಸ್ಟೆಲ್ ಇತ್ತತಾನ ಅಲ್ಲಿ ಲ್ಾಪ್ಟಾಪ್ ನಿಂದೆ ಐತಾನ ಅಂದೆ ಸಪ್ಟಾಪ್ ಬಂದಿಲ್ಲ ನಾಪ ಟಾಪ್ ಐತ ಇದಕ್ಕ ನೀ ಹೇಳ್ಕೊಟ್ಬ ಬಿಡು ಮಾಡಕ ರಕಿಗ ಸ್ಪ್ ಕಳ್ಸಕ ಕೊಡಾಕಿಗ ಅದು ನಾಲೆಜ್ ಬರ್ಬೇಕ ಈಗ ಕೊಡಸಿನಿ ಎಡಿಟ್ ಮಾಡೋದು ಅಂತ ಮಾಡ್ತಲ್ಲ ಅಂತ ಸ್ವಲ್ಪಳ್ ಕೂಡ ಅಂತ ಅವಯ ಅ ಹೇಳ್ಕಡಕ್ ಬರಂಗಿಲ್ಲ ಸೇವಸಕ ಹವು ತಂದ ತರ್ತ ನಾವು
ಹ ಹಾ
ಮತ್ತೇನ್ ಮಾತರಕ್ ಬರಲ್ಲ ಅವ ಆಯ್ತು ಬಿಡಣ ನೀಂಗ ಹಂಗ ಮಾಡ ಅಂದ್ರೆ ನಿನ್ಗೆ ಹೇಳ್ ಕೊಟ್ರ ನೀನ್ ಏನ್ ಕಲಿತ ಅಂತ ದ ಲ್ಯಾಪ್ಟಾಪ್ ಕೈ ಲ್ಯಾಪ್ಟಾಪ್ ಇಟ್ಕೊಂಡು ಸುಮನೆ ಮಾಡ
ಹೌದು ಏನಾದಾರರು ಕಲಿತೀನಿ ಹೌದು ಲಾ
ಅದ ಅದೇನ ತಿ ಅ ತಿಂಗಗಳಳ ತಿಂಗ್ಳ ಹಾಕದೈತ್ತಲ್ಲ ಪಾನಿ ಒಂದ್ಸತಿ ನೀ ಮಾಡಿ ಇಲ್ಲ ಎಲ್ಲ ಮಾಡ ಬೇಡಲ್ಲ ಅದೇನ್ ತಿಂಗಳ ತಿಂಗಳ ಪ್ರೊಸೆಸಿಂಗ್ ಮಾಡ್ಬೇಕಂತಲ್ಲ ಅದು ಇವ ಏನತಿ ಇದೆ ಹ ಹ ಹ ಅದು ಮಾಡ್ಬೇಕಲ್ಲ ಹ ಅದ ಹೇಳಿ ಹೇಳಿ ನಾನ್ ಏನಂದೆ ಅದ ನೀವ ಒಂದ್ ಸತಿ ಮಾಡ ಎರನೇ ಸತಿ ಅಕ್ಕಿಗೆ ಹೇಳ್ ಕೊಡಕಿ ಲಪ್ಟಾಪ್ ಐತಿ ಅಕ್ಕಿಗ ಕಲಲಿ ಅ ಕೆಲಸ ಕಲಿಲ್ಲಾಕ್ಕೀಗೆ ಸೊಪ್ಪ ಇದಾಗ್ಲಿ ಅದು ಲ್ಟಾಪ್ ಕೊಟ್ಟಿನ ಹಾಕಿ ಅ್ರ ಬ ಸುನೆೆ ಬ್ಯಾರ ತಕ ಹೋಗಿ ಹಾಕಿ ಇದಾಗತ್ತ ಒಂದ್ಸಲ ಹೇಳ್ಕೊಡಂತ ಅದು ಸೇವಸಿಂದಾಗ ಹೋಗಿ ಇದು ಬ್ರೋ ಮಾಡ್ಬೇಕರು ಅದು ಗೊತ್ತಾಗಲ್ಲ ಇಲ್ಲ ಸರಿ ಟ್ರೈ ಮಾಡ್ಬ ಹೇಳ್ಕೊಡ್ಕ ಮಾಡ ಎಷ್ಟಂತ ಆತಿ ನೀನಂತ ಅಂದೆ ಆಮೇಲೆ ಸರಿ ಸರಿ ತಗ ಅನ್ನ ಮಾತಂದ
ಹ್ಮ್ ಏನಿಲ್ಲ ಅದು ಇವನ ಇದಿದೆ ಐ ಇರುತ್ತಲ್ಲ ಅದು ಇವ ಡೈರಿ ಅಷ್ಟೇ ಹಾಕಿ ಅಪ್ಲೋಡ್ ಮಾಡ್ಬೇಕಂತ
ಹ
ಅ ನಿ ಯ ಬರುತ್ತನ
ದಿಕ ಶಿವಕುಮಾರ್ ಆ ಹಂಗ ಕೂಡ
ಹ್ಮ್ ನೆಕ್ಸ್ಟ್ ಮಂತ್ ಬರ್ತಂತತ್ತ ಮತ್ತೆ ಕೇಳ್ದ್ ನಾನನ್ ವನೇರಿದ್ದು ಅ್ ನಾನು ಒನ್ ಟ್ವೆಂಟಿ ಫೈ ಇದು ಈಗ ಅಪ್ಲೋಡ್ ಮಾಡಿ ವೆರಿಫೈಡ್ ಆಗಿ ಒನ್ ಟ್ವೆಂಟಿ ಫೈವ್ ಡೇಸ್ ಆದ್ಮೇ ಬತ್ತತ ಅನ್ಕಂಡಿದ್ದ ನಾನನ್ ನನ್ ಹೆಂಗ ಅದ ಇಲ್ಲ ಹಂಗ್ ಬರಂಗಿಲ್ಲ ನೆಕ್ಸ್ಟ್ ಮಂತ್ ಬಂದ್ರು ಬರ್ಬೋದು ನೋಡಿದಿರೋ ಅಂತ ಆ್ತಾ ತವ ಅಂತಂತೆೆ ನಮ್ ಗೊತ್ತಾಗುತ್ತವ ನೀ ಬಂದ್ರ ಅಂತ ಅನ್ನೋದ್ದ
ತ್ತ ಅದಕ್ಕೆ ಸುಮ್ಮ ಆಿ ಹ ಅಲ್ಲತ್ತತ್ತ ಗೊತ್ತಾಗತ್ ರುಜು ಗೊತ್ತಾಗತ್ತ ಅದಕ್ಕೆ ಆಯ್ತು ಮಾಡಪ್ಪಾ ಅಂತಂದ ನಾನ ಹೇಗೆ ಕೊಟ್ರ ಅಕಿ ಕಳಿತಾಪ್ಪ ಲ್ಯಾಪ್ಟಾಪ್ ಐತಿ ಸು್ನೆ ಯೂಸ್ ಮಾಡ್ದಂಗ ಆಗುತ್ತಾ ಏನು ಅದ್ರಾಗ ಸ್ಲ್ಪ ನಾಲೆಜ್ ಬೆಳಿದೆ ತೆಕ್ಕಿ ಅ ಅದು ಸೇವಸ ಆಗುತ್ತಲ್ಲ ಸ್ಕಾಲರ್ಶಿಪ್ ಹಾಕದ ಬೇರೆ ಆಗತ್ತ ಇಂತ ಹಾಕದ ಬೇರೆ ಬಗತ್ತಾ ಮತ್ ಏನುಕ್ಕೆ ಅಂದ್ರೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರ ಮತ್ ರೊಕ್ಕ ಬರೋದು ಬಿಡತೋ ಅದಕ್ಕ ಪೂರ್ತಿ ಕರೆಕ್ಟಾಗಿ ಹೇಳಿಕೊಡು ಅಂತ ಕೇಳಕ್ ತಿ ಕೊಡಕಿಗೆ ಆ ಅಂತಂದ ಹ ಅನ್ನ ಮಾತ ಅಂದಾನ
ಹ ಹೇಳಲ್ಲ ಹಟ
ಮತ್ತೆ ಯಾವ ಇದು ಏನ ಮತ್ತೆ ಶುಕ್ರವಾರ ಶುಕ್ರಷ್ಟ ಕಾಲಾಡಸ್ತಲ್ಲ ನಿಂದು
ಶುಕ್ರವಾರ ಕಲ್ರರಾಣ ಸೋ
ಹ್ಮ್ ಹ್ಮ್ ನುಕ್ಸಾಡ್ತರ ಬರಲ್ ಮಂತೆ ಹ
ತಡಿ ಇನ್ನುೂ ಗೊತ್ತಿಲ್ಲ ಇನ್ನುೂ ಏ ಏನು ಗೊತ್ತಿಲ್ಲ ಇನ್ನುೂ ಪೆಂಡಿಂಗ್ ಎಲ್ಲ
ಬೇಷಾದ್ ಕೂಡ ಬೇಷಾದ್ ಆಗ ಬರ್ತಾನ ಎಷ್ಟ ಬರದಂತ ಇತ್ತ ಮತ್ತೆ ಬರಲ್ಲ ಒಂದೊಂದು ಹ ಹೋಲ್ ತಗ ಎಲ್ಲ ಹೋಗಿ ಆರಾಮ್ನೆಗ್ ಕದ್ಲೈತ ಈಗ ಕಮ್ಮಿ ಆಗ್ಲಿ ಆಮೇಲೆ ಆ ಹೋಲ್ ತುರ್ಸಂಬರಕ್ ಮತ್ತ ಅಷ್ಟ ಆ್ಲರಂದಂದು ಹ ದಿವಸ ಹೋಲಿ ಆಮೇಲೆ ಇದ್ರ ಒಂದ್ ಎಟ ಎಟು ಬರ್ಲಿ ಕಿ ಆಗತ್ತ ಹಊಲ್ ಸೊ ತಿಗಾಡಿ ಅದದು ತೊಗೊಂಡ್ ಬಂದಬಡ ಒಂದ ಇಪ್ಪತ್ತು ದಿವ್ಸ ಬಿಟ್ಟ ನ ಹ್ಬೇಕುಡ್ರಸ್ ತಗೊ ಬರೋ ಬಳಗ್ ಹೋಗ್ರರು ಈಗ ಮೂರು ಮೂ ಎಷ್ಟು ಮೂರ್ ಮೂಗ ಎರಡು ಮುಗುದಿವತ್ತಿಗೆ ಎಷ್ಟನ್ದಿದ್ದ ಮೂರನೇ ತಲ ಇ ಮೂರ ಒಂದ ನೀಚ್ಚ ಒಂದ ನೀ ಚ ನಾಚ ಮೂರು ಮೂರು ಮುಗುವಗಿಗೆ
ಹ್ಮ್ಳ ಚಣ ಕಚಲ್ಲ ಚರಿ ನಿಮಿಷ
ಇ ಕೇಳಿಲ್ಲ ನಾ ಹೇಳ್ದಂಗ ಮಾಡ ಈ ಇ ಬಿಟ್ಟಿರ್ತಲ್ಲ ಇದು ಬಿಟ್ಟಿರ್ತಲ್ಲ ಅನ್ಪಾಯತಾನೆ ಯಾವ್ದಪ್ಪ ಬಿಟ್ ನೋ ಬಿಟ್ಟ ತಕ್ಷಣವು ಎಲ್ಲಿ ಬಿಡತಲ್ಲ ಭಾಷಾಡ ಕೂತೀನಿ ನ ಮನೆಗೆ ಇವ ಅವ ಬಂದಿಲ್ಲ ಅ
ಹ್ಮ್ ಹ್ಮ್ ಮನ ಕರ್ ಅಲ್ಲ ಮನಗ್ ಹೋದ್ಮೇಲೆ ಕೆಲ್ಸ ಚಕ್ವಾಗುತ್ತಾರಿರೀ ಮನ ರೋಗ್ ಮಾಡಿ ಕುಂತರ್ತನಲ್ಲ ಒಂದ ನಾಕೈತ್ ಇದು ರೀಲ್ಸ್ ನೋಡ ನೀ ರೀಲ್ಸ್ ಸೋ ತಷ್ಟು ನಿಧಿ ಬ ಮೃತ ಮಕ್ಕಂಬೃತ
ಹೌದ ಏ ರೀಲ್ಸ್ ಕಲಸವಲ್ಲ ಅಷ್ಟು ಬಿಜಿ ಆಗ್ಬಿಟ್ಟ ಅನಡ್ತಾನಗ
ನಿ ಮತ್ತತ್ ಅಷ್ಟು ಅರಿ ನಿನ್ ಗೊತ್ತಿಲ್ಲ ಅರಿೀ ನಮ್ಮಅಮ್ಮ ಏನು ಮಾಡ ಕೆಲಸ ನಾನೇ ಮಾಡ್ತೀನಿ ಗೊತ್ತಾ
ರೋಗಿ ನಮ್ಮಮ್ಮನ ಸಿಟ್ಟು ಬರಂಗ ಮಾಡತಳ ಬಾಳ ಸಿಟ್ಟ ಬರಂಗ ಮಾಡ್ತಳ ನನ ಗ ಬಿಟ್ಟ ತನ ಕುೂಂತೀಿನಿ ಎರ ಹನ್ನೆರಡು ಗಂಟೆಗೆಗ್ ಬಿುಸಿನಿದು ಎಡು ತಾಸ ಬುಡಸಿನಿ ಎರಡು ತಾಸನಾಗ ಆ ದರಿದು ಶ್ರಾಮು ದಾರ ದ ಒಂಟಿಲಿ ಕೆಲ್ಸಕ್ಕ ಎರಡ್ ನರಡು ಗಂಟೆ ಬುಡ್ಸಿನಿ ನಮ್ಮ ಮ್ಮ ಎರಡು ತಾಸ ಮಣೆ ಎರಡು ಗಂಟೆ
ಹ್ಮ
ಎರಡು ಎರಡ್ ಗಂಟೆ ತನ ಮಾಡಿನಿ ಹ ಎರಡು ತಾಸನಾಗ ಬರೀ ಏನ ದಾರ ನೋಡಗೆ ಎಂತ ಕುಂಂತಳ ದಾರಾಯಣಗೆ ಕುರತು ದಾರಾಯಣ್ಯ ಕುತು ಈಗ ಮಾಡಿನಿ ಅಂತಂದುಯ ಈಗ ರೊಟ್ಟಿ ಬಡ್ಕ್ ಕುೂತ
ಹ್ಮ
ಎಟ್ಟು ಬಾವನ್ ಸಟ ನನಗೆ ಹಾ ನ ಸುಮ ನಾನು ಏನು ಮಾತಾಡಕ್ ಹೋಗಿಲಿ ಅದ್ಕ ಒಂದುವರೆ ಬರ್ತ ನೀ ಕರೆಕ್ಟ್ ಒಂದವರೆ ಇದ ಕೊಡ್ ಊಟಕ್ ಅದಕ್ ನಾನನ್ ರಚ್ಚಿದ್ದೆ ಅಲ್ಲ ಹೆಂಗರ ಮಾತಾಡ್ ಮಾಡ್ಬೇಕು ನೋ ಇಲ್ಲಾಂದ್ರೆ ಹಕ್ಕ ಬರ್ತ ತಕ್ಕಂತ ನೋಡಿ ಅದೇ ಹೇಳಿದ್ರರಿನಿ ನಾನು ಹ ಮಾ ತಾತ ಎಂಟ ಎಟನೂರ ಅರ್ಥ ಮಾಡ್ಕೇನಾ ಅದೇಏನಂದ ಗೊಾ ಆರ್ ಸರ್ತಿ ಅಂತತ್ ಕನ್ಫರ್ಮ್ ಮಾಡ್ರಿ ನೀವು ಆರ ಮ್ಯಾಗ ಮಾಡಿ ನೋಡ್ರಿ ಅದ ಏನ್ ರೊಕ್ಕ ಕ್ರೆಡಿಟ್ ಆಗಿತ್ತಪ್ಪ ಅಂತಂದ್ರೆ ಮ್ಕೆ ತೋರ್ ನೀವ ಅಂತಂದತ ಹ್ಮ್ ಈಗ ಚೀಜೆವರು ಬಂದಪ್ಪ ಅಂದ್ರೆ ಕೆಲ್ಸ ಇನ್ನು ಜಾಸ್ತಿ ಸಕ್ ನೋಡಿ ಆದ್ರ ಅಚ್ಚ ಇಲ್ಲಾಂದ್ರ ನೋಡಿ ಹೆಂಗ ಅಂತ ಹೆಂಗ ಹಂಗ ಇಲ್ಲ ಈತ ಮೂರ್ಸ
ಇಲ್ಲ ಆಗಲ್ಲ ಮೂರ್ ಸೆಕ್ಷನ್ ಇಲ್ಲಿ ಹುಡುಗಿ ಹಡುಗಿ ಇರುತ್ತಾ ಆಗಲ್ಲ ಮಾತಾಡಕ್ ಆಗಲ್ಲ ಅನ್ಕಂಫರ್ಟಬಲ್ ಆಗಿತ್ತ
ಡಬಲ್ ಆಗುತ್ತೆ ಒಂದ್ ಜನರ ಆಗತ್ತಾನ ಒಂದಸ ಜನರ
ಮುಂಚೆಷನ ದಾರಾರೆ ಮತ್ತ ಅವ್ರ ಏನ್ ಕೇಳ್ಕಂತ ಅವಿಗೆಸ ಇದಿಲ್ಲ ಹ
ನಿನ್ ಪಾಸಿಟಿವ್ ಮೈಂಟ್ ನೆಗೆಟಿವ್ ಮೈಂಟ್ ಅರ್ಥ ಆಗೋದ ನನಗೆ ಸವಳ್ಣ ನೋಡಿ ಈಗ ಎದಿರ್ತಿಲ್ಲ ಹಾ
ಎದ್ರಂಗ ಇಲ್ ಬಿ್ರ ಸಂಜಗಗೆ ಬ್ಯಾಡ ನಾವು ಇ ಪ್ಲಾನ್ ಮಾಡ್ತಿತತಿವ ಬೇರೆ ಗೊತ್ತ. ಬರ್ತಲ್ಲ ನಾವು ಗಾಣಿ
ಂಗ ಅ ಮತ್ತ ಯಾವಾಗ ಹೋಗ್ ಮಾತಾಡಣ ಮತ್ತ
ಅಷ್ಟತಿನ ನಾನೆ ಅಷ್ಟತಿನಿ ಇಿಲ್ಲ
ಒಂದ್ ದಿವ್ಸ ಕಾರಂಗ ಒಂದ ಆತು ಅನ್ಸ ಅಲ್ಲ ಿೆ ಟೆನ್ಷನ್ ತಗೋಕ್ ಏನ್ ನಿಲ್ ಬಿಡದ್ರಾಗ ಹೆಂಗ ಒಂದ್ಸಕ್ಕೆ ಆರ್ ಆ ಒಂದ್ಾಸಸ್ ಅಂದ್ರೆ ಒಂದ ಆರ್ಷ ಹೆಂಗ್ ತೆಗತಿ ಹರ್ ನಿಮಿಷ ನಿನ್ ಪ್ರಕಾರ ನಿ ತಲೆಗೆ ಏನೈತೆ
ಒಂದ್ ತಾಸ ಮಾತಾಡ್ಬೇಕು ಅಂತ ಹಾಗ ಆತ್ಮ ಶತ್ ಮಾರ ಒಳ್ಳ ಚ ಆಾಕತ್ ನ ಮ ಒಳ್ಳ
ಹ ಒಂದು ತಾಸ ಟೈಮ ಇದಕ್ಕಂತ ನಾ ಮ್ ಕೊಬಿ
ಕೊಟ್ಟ ಬಿಿಡ್ತತ ಹಾಗಿದ್ದಾಗ ಕೆಸ ಕೆಲಸ ಎಲ್ಲ ಮಾಡಿ ಒಂಬತ್ತು ಗಂಟೆ ಆಗುತ್ತಾತ್ರಿ ಒಂಬತ್ತು ಗಂಟೆ ಆತಾನ ಮುಗ್ದೋಗ
ಏ ಕರ್ತೀನಿ ಒಂಬತ್ತು ಗಂಟೆಗೆ ಕಸ್ತಿ ಮತ್ತೆ ಅಲ್ಲಿ ಮಾತಾಡಿದ್ರೆ ಇದಾಗತ್ತಲ್ ಮನಗ ಆಗಕನೆ
ಎಲ್ಲರೂ
ಬಟ್ ಮಾಡೋಣ ಮತ್ತೆ ಯಾಕೆತ್ ಕಾಯದ ಡಿ ಹತ್ತು ನಿಮಿಷಲ್ ತಡಿ
ಹಾ್ ನೋಡಲ್ಲ ಎಷ್ಟ ಆಗತ್ ನಗ
ಒಂದು ಹೆರಡು ನಿಮಷ ಹತ ಇನ್ನು ಮೂವತ್ ಸೆಕಂಡ್ ತರ್ಕ ದಾಡ್ಯಾಡ ದಾಡಡ್ರ ಲಲ್ಲಾಾ ನೋಡೋಡು ನೋಡು ಐಸ್ ಕ್ರೀಮ್ ಬಸಿಿದ್ದ ಅಲ್ಲ ರಜಾವಷಗ
ಹ್ಮ್ ಚ
ಕಳಸಿಲ್ಸ್ ನಗೆ ಸ್ವಲ್ ಚಲೋ ಏನಾರ ತಿನ್ನವು ಇಂತ ಏನಾರ ಡ್ರೆಸ್ ಏನುವು ನಾನಿ ಹಂಗ ನೋಡ್ಬಡ್ಬಡ ಹಂಗಂಗ ಏನ್ ಜನ್ಸ್ತ ತಂಗಗೆಬಿರ
ಆ ರೀ ವ್ಯೂಸ್ ನೋಡಕು ಟೈ್ ಇಲ್ಲ ರ ಅಷ್ಟ್ ನ ಇದ್ದಿದ್ದೋಗ್ ಇರ್ತ ನೋಡ
ಟ